ಹಓ ಹ ಮೇಡಮ್ ಏನ್ ಮೇಡಮ್ ತುಂಬಾ ದಿನ ಆಯ್ತು ಯಾಕಕ್ ಮೇಡಮ್ ಮರ್ತೆೇ ಬಿಟ್ಟಿದ್ದೀರ ನನ್ನ
ಖಂಡಿತ ಮ ನಿಮ್ಮನ್ನಲ್ಲಾದ್ರು ಮರ್ಯಕ್ ಆಗುತ್ತ ಮೇಡಮ್.
ಮತ್ತೆ ಒಂದ್ ಕಾಲ್ ಮಾಡಿದ್ವಲ್ಲ ಮೇಡಮ್ ನಾ ನೆನಸ್ಕೊಂಡ ನ
ನೆನ್ಸ್ಕೊಂಡಿದ್ದೆ ನಿಮ್ ಕಾಲ್ ಯಾಕೋ ಕಾರ್ ಕಲೆಕ್ಟ್ ಆಗ್ತ. ಇರ್ಲಿಲ್ಲ ಮೇಡಮ್ ಇದು.
ಹ್ಮ್ ಹ್ಮ್ ಹ್ಮ್ ಹೌದ ಮತ್ತ ಇನ್ನ ಸಮಾಚಾರ?
ಹಸ್ ಕಟ್ಲಿಗ್ ಹೋಗಿದ್ವಿ ಮೇಡಮ್.
ಹ್ಮ್ ಯನಕ್ಕೆೆ ಏನಾಗಿತ್ತು? ಹಲೋ ಮೇಡಮ್ ಯಾಕ ಏನಾಗಿತ್ತು?
ನಮ್ ರಿಲೇಷನ್ ಅಲ್ಲಿ ಒಬ್ರು ಡಿಲವರಿ ಆಯ್ರು ಇವತ್ತು.
ಒ ಗುಡ್ ನ್ಸ್
ಹೌದೌದು ಗಂಡ ಮಗು.
ಗಂಡ್ಮಗು ಗಂಡ ಮಗು.
ಹೌದಾ ಚೆನ್ನಾಗಿದ್ದಾರಾ ತಾಯಿದು.
ತಾಯಿ ಮಗು ಆರಾಮಾಗಿದ್ದ ಮುರುಗೇಶ್ವತ್ನ ಹಾಸ್ಪಿಟಲ್ನಲ್ಲಿ ಎಂತ.
ಹ್ಮ್ ಹ್ಮ್ ಹ್ಮ್ ಒಳ್ಳೆ ಸುದ್ದಿ ಕೇಳಂಗ ಆ ನಾ.
ಪ ನಾರ್ಮಲ್ ಡೆಲಿವರಿ ಮಾಡಿಸಕೊಟ್ಟಿದ್ದಾರೆ ಡಾಕ್ಟರು
ಸುಪರ
ತಾಯಿ ಮಗು ಆರಾಮಾಗ ಅಲೆ ಆರಾಮಾಗಿದ್ದಾರೆ.
ಹೌದಾ ಯಾವಾಗ ಹೋಗಿದ್ರಿ ನೋಡೋಕೆ?
ಆ ಒಂದು ಕಾಲ್ ಗಂಟೆ ಇಂ ಮುಂಚೆ ಹೋಗಿ ಬ ಬಂದ್ವಿ್ ಕಾಲ್ ಗಂಟೆ ಆಯ್ತು ಬಂದು
ಹಾ ಹಾ ಹ
ಹ್ಮ್ ಅದಕ್ಕೆ ಅವ್ರಿಗೆಲ್ಲಾ ಹಾಸ್ಪಿಟ್ಲ್ ಇರೋಗೆಲ್ಲಾ ಅಡುಗೆ ಮಾಡ್ತ ಇದಿ ಮೇಡಮ್ರೆ ಚಪಾತಿ ಪಲ್ಯ ಅನ್ನ ಸಾಂಬಾರು.
ಏ ಸೂಪರ್ ಮಾಡ್ಬೇಕಕ್ ಮನ ಮಾಡ್ಕೊಡ್ಬೇಕು. ಅದೇ ಉಳಿಯದು.
ಹ್ಮ್ ಒಂದ್ ಐದ್ ಜನ ಅದಾರೆ ಅದಕ್ಕೆ ಮಾಡ್ಕ ಕೊಡೋಣ ಏನ್ ಮಾಡ್ತಿವಿ ಸಾಂಬಂಧಗಳು.
ಹೌದು ಸಂಬಂಧಗಳು ಅಲ್ಲ ಇವೆಲ್ಲ ಮಾಡ್ಲೇಬೇಕು ಕಾಮನ್ ಅದು ಹ್ಮ ಆಮೇಲೆ ಒಂದೊಂದ್ಸಲ ಬೇಜಲ್ ಆಗದ್ ಬಿಡ್ರಿ ಎಷ್ಟ್ ಮಾಡಿದ್ರುನು ಒಂದೊಂದ್ಸರಿ ಮಾಡೇಂ.
ಅಯ್ಯೋ ಮೇಡಮ್ರ ನಾನ್ ಬೇದ್ಯಾ ನಿ ಎಲ್ಲ ಎಲ್ಪ್ ಮಾಡನ್ ಮೇಡಮ್ರ ಅವ್ರು ನಾನನ್ ನೆನೆಯದಿಲ್ಲ.
ಹೌದೌದು ಅದನ್ನೇ ಹೇಳ್ತಿರ ನನಗೆ.
ಹ್ಮ ಅವ್ರ್ ಏನ್ ನೆನೆಸ್ಕೊಳಲ್ಲ ಮೇಡಮ್ ಇಂಥ ಎಜ್ಜಾನ್ ನನ್ ಮನೆೆ ಮಾಡಿದೀನಿ. ಅವ್ರ ನಮ್ಮ ಬಗ್ಗೆ ಹೆಚ್ ಕ ಮಾಡದೆ ಯಾವ್ದಾರ ಪಂಕ್ ಫಕ್ಷನ್ ಮಾಡಿದ್ರುನು ಕರಿಯೋದೆೇ ಎಲ್ಲ ಹೆಚ್ಕೊಂಡ್ಮ್ರ ಅಂತ ಜನ ಅವರು.
ಈಗಿನ ಜನ ಜನ್ರೇಷನ್ ಹಂಗೆ ಬಿ ಒಟ್ಟೆ ಕಿಚ್ಚು ಜಾಸ್ತಿ.
ಆ ಅವ್ರ ಮದ್ವೆಗೆ ನನ್ ಅರ್ದೇ ಇಲ್ಲ
ಹೌ
ಹ್ಮ್ ಮದ್ವಾಗ ತನಕ ಎಲ್ಲಾ ಮುಂದಿಂದಕಂಡ್ದು ಎಲ್ಲಾ ಹ ದಡಿ ಮಾಡಾರಿ ಎಲ್ಲಾ ಇದ್ ಮಾಡ್ದೆ ದಿನಾ ಎಲ್ಲದಗೂ ಕೇಳೋರು ಮಾಡೋರು ಮದ್ವೇ ದಿವಸ ಮಾತ್ರ ಎಲ್ಲರಿಗೂ ಸೀರೆ ಕೊಟ್ರು ನಡೆ ಮಾತ್ರ ಕೊಡ್ಲುೂ ಇಲ್ಲ ಅವರು ಹ ಹ ಅವ್ರಂಗಯ
ಹ ಇದಕ್ಕೆ ಯಾಕನ್ಡ್ರಿ ಈ ನನ್ ಈ ರಿಲೇಷನ್ ಇಷ್ಟ ಆಗ
ಹೌದು
ಫ್ರೆಂಡ್ಸ್ ನೋಡ್ರಿ ಪ್ರಾಣ ಕೊಡುವಂತ ಫ್ರೆಂಡ್ಸ್ ಕೂಡ ಇದಾರೆ ಈಗಿನ ಕಾಲದಲ್ಲಿ
ಫ್ರೆಂಡ್ಸ್ಗಳು ಇದ್ದಾರೆ ಆ
ಅದ್ರಲ್ಲೂ ಸಿತಾಪತಿ ಅದ್ರಲ್ಲೂ ಸಿತಾಪತಿ ಫ್ರೆಂಡ್ ಇದ್ದಾರ
ಹೌದು ಖಂಡಿತ ಇದ್ದಾರೆ ನಮ್ಮಂಗೆ ನಮ್ ತರನೇ ಇರ್ತಾರೆ ಒಳಗಡೆ ಬೇರೆ ತರ ಇರ್ತಾರೆ ನಿಂದೆ ಬೆನ್ನಿಂದ ನಡೆಯದೇ ಬೇರೆ ಮೇಡಮ್ರೆ
ಅದ ನಾನ್ ಅನ್ಭವಸನೇನ್ ಬಿಡಿ ಹ್ಮ್
ನಮ ಬೆಂದಿಂದ ನಡೆಯೋದೇ ಬೇರೆ ಯಾರು ನಂಬಬೇಕು ಯಾರ ಬಿಡ್ಬೇಕು ಅನ್ನೋದ ಗೊತ್ತಂಗಲ್ಲ ಮೇಡಮ್
ಅ ನಿಮಗೆ ಏನ್ ಹೇಳ ತಪೋಣಾನ ಹ್ಮ್
ಎದುರುಗಡೆ ಚಿನ್ನ ಬಂಗಾರಿ ಅಂತಂದ ಬಿಡ್ತಾರೆ
ಅದ ಅವ್ರ ವಿಷಯ ಬೊ ಮತ್ತೆ ಮನ್ನೇನೆ ಹೇಳಿ ಇನ್ನೇನ್ ಸಮಾಚಾರ
ಹೇಳ್ಬೇಕು ಮೇಡಮ್ರ ನಿಮ್ದೇನ್ ಊಟ
ಬೆಂಡೆಕಾಯಿ ಸಾಂಬಾರು
ಹಾ
ಮುದ್ದೆ ಅನ್ನ ಬೆಳಗ ಸಾಂಬಾರ್ಗೆ ಒಗ್ರರಣ ಹಾಕ್ತೇನಿ ಆಮೇಲೆಿದ ಹತ ಹಾ
ಅಲ್ಲೆಡಿನೇ ಆತ
ಓ ರೆಡ ಆಯ್ತು ಅಕ್ಕಿ ಇಟ್ಟು ಮುದ್ದ ಮಾಡದ್ರೆ ಮುಗ್ದಾವ
ವ ಸೂಪರ್
ಹ
ನಾನಿನ್ನು ಅಂಗಗ್ ಹೋಗಿ ಸಾಮತ್ ತಗೊಂಬಂದ ಎಲ್ಲ ಮಾಡ್ಬೇಕು ಒಬ್ಬ ಒಬ್ಳೇನೆ ಏನ್ ಮಾಡದು
ದ ಬಾಳ ತುಂಬಾ ಮಾಡಿದೆಂದ್ರೆ ಮೇಡಮ್ ನಾನ್ ನಾನ್ ಮಾಡಿ ದೇ ಮುಂದ ರೋದು ಯ ಇವತ್ ನನ್ನೆ ಮಾಡ್ತಿದಾರಲ್ಲ. ಹ್ಮ್ ಬಾಣ ತರ ಎಷ್ಟ ಮಾಡಿದ್ದಂಗ ಗೊತ್ತ. ಎಷ್ಟು ಬಾಣದನ ಮಾಡ ಗೊತ್ತಲ್ಲೆ ಕರ್ಕ ಇಲ್ಲ ಅಂದ್ ಬಿು.
ಹಾ.
ಬಟ್ ಇವತ್ ಯಾರು ನನ್ನೆನೆಯಲ್ಲ.
ಅ ಎಷ್ಟೇ ಮಾಡಿದ್ರು ಯ ರೋೋಗ ನೆನೆಸ್ಕೊಳ್ಳೋದ. ಇಲ್ಲ ಆ ದೇವ್ರನ್ನ ನೆಸ್ಕಂತಂದ ಬಿಡಿ ಮೇಡಮ್ ನೀವ್ ಎತ್ತರ ಕಷ್ಟಕಂತರ ಮೇಲಿ ಇೋ ದೇವ್ರರಿಗೆ ಗೊತ್ತಿರುತ್ತೇ. ಜನಗಳು ಮರಿಬೋುದು ದೇವರು ನ ಮರಿಯಲ್ಲ ಅವ ನಂಗೆ ಇಟ್ಕೊಂಡ. ಅದು ನಲ್ಲಾ.
ಹಾ.
ನಿಜವಾಗ್ಲಿವ ನಾವು ಜನಕ್ಕೋಸ್ಕರ ಬದುಕ್ಬಾರ್ದ ಮೇಡಮ್. ನಾವ್ ದೇವ್ರಗೋಸ್ಕರ ಬದು.
ನಾವು ಹಂಗೇ ಮೇಡಮ್ ನಾನ್ ಜನಕ್ಕೆ ಹರ್ತಿದ್ದೀಿ ಬುದ್ಧಿ ಕಲ್ತಿದ್ದಿ ನೋಡಿ.
ಜನಗಳೇನು ಈವೀಗ ನಮ್ಮಿದ್ರೆ ಚೆನ್ನಾಗೇ ಇರ್ತಾರೆ ಆಮೇಲೆ ನಾವು ಎದ್ ಬಂದಕ್ಷಣ ಅವ್ರು ಚ ಅಲ್ಲ ಅವರು ಅವ್ರ ಲೆವೆಲ್ ಅವ್ರ ಏನು ಅವ್ರ್ದು ಏನಿರುತ್ತೋ ಬುದ್ಧಿ ಅದನ್ನ ತೋರ್ಸ್ಬಿಡ್ತಾರೆ.
ಹೌದು ತುಂಬಾ.
ಮತ್ತೆ ಏನ್ ಸಮಚಾರ ನಾನು ಇನ್ನು ಅಡಿಗ್ ಹೋಗಿ ಆಲಗಡ್ಡೆ ತಗೊಂಬಂದ ಅಂದು ಪಲ್ಯ ಮಾಡ್ಬೇಕು ಬೆಂಡೆಕಾಯಿ ಇದ್ದಾವೆ.
ಹಾ.
ನನೀಗ್ ಹದ್ನಾದ ಸಲ ಟೀ ಕುಡಿಯ ಹುಚ್ಚು ಟೀ ಮಾಡ್ಕೊಂಡ್ ಕುಡಿತಾ ಇದ್ದೀನಿ.
ಹ್ಮ್ ಹ್ಮ್ ಹ್ಮ್ ಬಾಳ ಕುಡಿಬ್ಯಾಡ್ರಿ.
ಏನ್ ಮಾಡ್ತವಿ ನಂದು್ದು ಎವಿ ಟೆನ್ಷನ್ ಬಿಡ ಮರ ನಮ ಬಾಳ ಟೆನ್ಷನ್ ಮನ್ಷಿ.
ಇಲ್ಲಿ ಮನಸುಲಿ ಬರ್ದೇನ್ ಪ್ರಾಣಿಗಳುಿ ಬರ್ತಾವೇನ್ರರಿ ಮೇಡಮ್.
ಅಯ್ಯೋ ಮೇಡಮ್ ಹಂಗಂತೀವಿ ತನ್ಕೊಳಕ್ ಆಗಲ್ಲ ಮೇಡಮ್ರೆ ಕಷ್ಟಗಳನ.
ಏ ಅದನ್ನೇ ಹೇಳ್ತ ಅದು ಬಿಳ ಬಿಟ್ಟಾಕಿ. ಯಾವಾಗ್ಲೂ ಖುಷಿ ಇರಲಿ. ಇಷ್ಟು ಮಾತ್ರ ನಾವ್ ಹೇಳ್ಬೋದು.
ಹ್ಮ್.
ಹ್ಮ ಹ್ಮ.
ಏನ್ ಮಾಡೋದು? ಏನೋ ಒಂದ್ ದಿವ್ ಎರಡು ದ್ಸ ಆದ್ರೆ ಈ ಜೀವನನ್ನ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡ್ ಹೋಗಬ ದಿನ ಅದೇ ತರ ಒಂದೇ ಈ ತರ ಐತಿತಿ ಇವನ ಅಂದ್ರೆ ಹೆಂಗ್ ಮಾಡ್ಬೇಕ ಅಂದ್ರೆ ಗೊತ್ತಾಗಲ್ಲ.
ಅದಕ್ಕೆಲ್ಲ ತಲೆ ಕೆಿಸಸ್ಕೋಬೇಡಿ ಮಕ್ಳು ಬರ್ತಿದಾರ ಕೈ ಇೇನ ಯಾಕೆ ಅ ಬಗ್ಗೆ ವ್ಯಸ್ಥ ಮಾಡ್ತಿರಾ ಹ.
ಮಕ್ಳು ಬರ್ತಿದಿದ್ದಾರೆ ಅದೇ ಒಂದು ಬ ಈಗ ಬೇ ನನಗೆ ಹೆನ್ ಆಗಿರೋದು ಮಕ್ಕಳು ದೊಡ್ಡವಾಗ್ತಿದಾವೆ ಮಕ್ಳು ಏನು ಮಾಡ್ಲಿಲ್ಲ ನಾವು.
ನಮಂಟ ನ ಕಂಪೇರ್ ಮಾಡ ಇದು ಏನ್ ಪ್ರವಾ ಆಯ್ತು ಇದಿಲ್ಲ ಬಿಡಿ ಸೈಟ್ ಇದೆ ಎಲ್ಲ ಇದೆ.
ನಾವು ಮನೆ ಕಟ್ಕೊಳ್ಳಲಿಲ್ಲ ಮಗನು ದೊಡ್ಡನಕ್ ಬಂದಲಯ. ಮಗಳು ಅಲೆ ವಯಸ್ಸಿ ಬಂದ್ಲು. ಇನ್ನು ನಂ ಗಂಡದ ಜವಾಬ್ದಾರಿನದೇ ಬಂದಿಲ್ಲ ಇನ್ನುೂ ಹುಡುಗಾಟ. ನನಗೆ ನಮ್ಮ ಯಜಮಾನ್ರು ಹ. ಆ ಜವಾಬ್ದಾರಿ ಇಲ್ಲ ಅನ್ನೋದೇ ಒಂದ್ ಕೊರಗು ನನಗೆ.
ಹೌದು ನಾನ್ ಹೇಳ್ತೀನೆಲ್ಲಾ. ಮತ್ತೆ. ಹ ನೀ ಹ್ಮ್ ಹೇಳೇಳ ಮತ್ತ ಇನ್ನೇನ
ಯಾವಾಗ ಬರುತ್ತೆ ಜವಾಬ್ದಾರಿ ಅವ್ರಿಗೆ ಹೆಂಗ್ ತರೋದು ಅಂತಂತ ಒಂದಚ
ಅಯ್ಯೋ ನಾನೇ ತರಕಾಗಿಲ್ಲ ನಿಮಗ್ ಏನ್ ತರ್ಸದ ಹೇಳಣ.
ಅಯ್ಯೋ ಅಯ್ಯ ಹಂಗೇನ್ ಮೆಡಂ ಹಂಗ ಹಳ್ತೀರಾ ನೀವು
ಹಾ ನಿಮ್ಗೆ ಅಂಗಂಡಾದ್ರು ಸೈಟು ಅದು ಇದು ಎಲ್ಲಾ ಮಾಡಿದಿದ್ದಾರೆ
ಹಾ ಅಯ್ಯ ಅದೊಂದೇ ಮಾಡಿರತ್ತಗೋಳಿ ಮೇಡಮ್ ಇನ್ನೇನ್ ಮಾಡಿದಿದ್ದಾರೆ ಅದೊಂದೇ ಮಾಡಿರೋದು. ಜೀವನದಾಗಿ ಅದೊಂದೇ ಮಾಡಿರೋದು ಇನ್ನೇನ್ ಮಾಡಿದಾರೆ? ಅದಕ್ಕೇಏನ್ ಸೈಟ್ ತಗೊ್ಬ ಬಿಟ್ರಿ ಅದಕ್ಕ ಒಂದ ಮನೆ ಕೋದ್ ಬೇಡವ ಎಂತ ದ ಒಂದ್ ಮನೆ ಕಕೊಂಡ ಬಾಡ ಮನೆಗ್ ಇಲ್ಲಿಂದ ಓಡ್ ಓಡ್ರ ಅಂದ್ರ ಓಡ್ಬೇಕಕ್ ನಾವು.
ಈಗ ನಮ್ದು ಅದೇ ಪರಿಸ್ಥಿತಿ ಕೆಳ ನೋಡು ನಮ್ದು ಅದೇ ಪರಿಸ್ಥಿತಿ
ಹ ನಮ್ಗೆ ಓನರು ಆ ಹಿಂಸೆ ಕೊಡ್ತವನೆೆ. ಹ್ಮ್ ಯಾರ ಇರ್ಬೇಕು ಈ ಬಂಗಾರ ಸಾಕಾಯತ್ ಜೀವನತ್ಲೆ.
ಹಾ
ನನ್ ಮಗಳೊಬ್ಳು ಈ ಮನೆ ಬೇಡ ನೀ ಮನೆ ಬೇಡ ಅಂತ ಪ್ರತಿ ದಿನಾನೂ ಜಗಳ ಮಾಡ್ತಾಳೆ. ಹುಡುಕ್ತಿೀವಿ ರತ್ ಮನೇ ಅದಕ್ಕೆ ಹಿಂಗ ಹುಡ್ಕಕ್ ಬದ್ಲಿ ಎಲ್ಲಾದರೂ ಒಂದು ಮನೆೇ ಬಿಟ್ರೆ ಈಟಿನನ್ ಮನ ಆದ್ರರು ಪರವಾಗಿಲ್ಲ ನಮ್ದುಂತ ಒಂದು್ ಕೂಡಾದರೆ ಸಾ
ಹೌದು
ಆ
ಹ್ಮ್ ಎಲ್ಲಾರ್ದು ಅದೇ ಚಿಂತೆ ರೀ ಎಲ್ಲಾರ್ದು ಅದೇ ಚಿಂತೆ. ಹ್ಮ್
ಒಂದ್ ಎಂತದ್ರ ಒಂದಲಿ ಕಟ್ಟಪ ಒಂದ್ ಕಟ್ಟಪ್ಪ ಒಂದ್ ಸೀಟ ಹಾಕಪ್ಪ ಓಡೆಕ್ಕಂತ ನನ್.
ಎಲ್ಲಾರ್ದು ಅದೇ ಮಾತದ ಈ ನನ್ ಫ್ರೆಂಡ್ ಸರ್ಕಲ್ ಆಗ ಎಲ್ಲಾರು ಅದನ್ನೇ ಹೇಳ್ತಾರೆ ಲ್ಲಿಟ ಪನ ಹ ಎಲ್ಲ ಫ್ರೆಂಡ್ಸ್ ಅದ್ನೇ ಇದ್ರ ಒಂದ ಮನೆ ಕಟ್ಕೋಬಹದ ಆ್ತ್ ನೀವು ಒಂದ್ ಮನೆ ಕಟ್ಕೋಬೋದಾಯ್ತು ಅಂತ ಬಟ್.
ಹೌದೌದೌದು
ಹಾ
ಹೌದು ಚಿಸ್ಕ ಮಾಡ್ಬೋದಾಯ್ತು
ಹಾ
ನೀವು ಗ್ರೇಟ್ ಬಿಡಿ ಮೇಡಮ್ ಇಷ್ಟು ಅಡ್ಜಸ್ಟ್ ಮಾಡ. ಕೊಂಡು ಹಿಂಗೆ ಮಾಡ್ಕೊಂಡ ಇದ್ದಿರಲ್ಲ ಇಷ್ಟ ಅಡ್ಜಸ್ಟ್ ಮಾಡ್ಕೊಂಡಿದಿರಲ್ಲ. ನಿಮ್ಮ ಲೆವೆಲ್ಗೆ ನಿಮ್ಮ ರೇಂಜ್ಗೆ ಎಷ್ಟು ಜೊತ್ತಿಗೆ ಅ ಪ್ಲಸ್ ಮನನೇ ಇರ್ಬೋ ಇರಬೇಕಾಯತು
ಹ್ಮ್
ನಿಮ್ ರೇಂಜು ಡೂ ಪ್ಲಸ್ ಮನೆಗಿರ ಅಂತದ್ ಮೇಡಮ್ರ ನಿಮ್ದು
ಹೌದು ಹ್ಮ್
ಗಣಸರುನ್ನೋರ್ ಯಾವಾಗ ಅರ್ಥ ಮಾಡ್ಕೊಂತಾರ ಏನಪ್ಪಾ ಗಂಡ ಮಕ್ಳಿಗೆ ಏನೋ ಅನ್ಸೋದಿಲ್ವಾ ನ ಮಕ್ಳಿಗೆ ಎಲ್ಲ ನಾವು ಅರ್ಥ ಉ
ಅವ್ರು ಬೇರವ್ರು ನೋಡ್ತಾರಲ್ಲ ಅದು ಚಿಂತೆ ಬರಲ್ಲ ಅನ್ಸುತ್ತೆ.
ಹ್ಮ್
ಸರಿ ಮೇಡಮ್ ನಾನ್ ನಿಮಗೆ ಮತ್ತೆ ಕಾಲ್ ಮಾಡ್ತೀನಿ ನಮ್ಮ ಮನಾಗ ಕಾಲ್ ಮಾಡ್ತಿದಿದ್ದಾರೆ.
ಹಾ ಸರಿಮಕ್ ಓಕೆ ಕೆ